ಎಲ್ಲ ಪಾಸಾವ ಕ ಏನಲ್ಲ ಅಡ್ದ ಎಷ್ಟ ಈಗ ಅರ ತಾಸಿನ ಮುಂಚೆ ಊಟ ಐ್ತಿ ಈಗ ತಳ್ಳ ತಿರ್ಗಿ ಅಡ್ಕ ಅಂತ ಕಡೆ ಹೊರಗೆ ಬಂದ ನೋಡು ನಿಮ್ದೆ
ಎಲ್ಲಿದ್ದ
ಎಲ್ಲೇ ಊರಾಗ
ಹಲ್ಲಾ
ಟ್ತ್ ಎಕ್ಸಾಮ್ ಒಂದ್ ಬರ್ಕೊಂಬಂದೆ ಹ್ಮ ಹಾಗ ಜಮ್ಮೇ ಸ ನಡ ಕಾಡಂದು ಜಾಸ್ತಿ ಕಾಟ ನಡದ್ ಅವ್ರದೊಂದ
ಹೌದಾ ಏನ್ ಓದಿದಿಲ್ಲ
ಹ ಹೋಗ್ ಬಂದ್ನಿ ನಾಳೆ ಮಿರಕದಲ್ಲ ಆಮ್ಮ ಫೋನ್ ಮಾಡಿದ್ರೆ ಅದಕ್ಕೆ ಈ ಕಡೆ ಊಗ್ ಬಂದ ನಾಳಗ್ ಮರ್ಗ ಮಾಡಕ
ಹೌದಾ ಮತ್ತೆ ಅವಾಗ ಹೋಗ್ಬೇಕ
ಹೋಗಬಕ್ ಹನ್ನೊಂದಕೇನಾ ಪೇಪರ್ ಅದ ಮತ್ತ ಅದು ಅದೇ ಅವತ್ತ ಬರ್ತತಿ
ಹೌದಾ
ಬರಂಗ ಐತೆ
ವ್ಯಾಪಾರ ಎಲ್ಲ ಚೆನ್ನಾಗಾಗಿತ ಗಾಡಿ ಒಳ ಟ್ರಾವೆಲ್ ಮಾಡೋಕೆ ಬ್ಯಾಸ್ ಒಳಕ
ಹೌದಾಪ್ಪನ್ ಕಾಲಜ ಜೊತೆತಿ ಆಸ್ಟ್ಲ್ ಹೊತ ಆಗ್ಬ ಬಿಡೋ್ ನಿಂದ್ ಒಂದು
ಹೌದು ಹೋಗ್ಬೇಕ ಹೆಣ ಹೆಣ್ಮಕ್ಳಿಗ ಒಂದು ಫ್ರೀ ಮಾಡಿಬಿಟ್ರ
ಏ್ ಅದ್ರದ್ದು ದೊಡ್ಡದ ಏನ್ ಕೇಳ್ತಾಪ್ಪಯ್ಯಪ್ಪ ಸರ್ಕಾರಕ್ಕ ಉಸಿರಾಂತ ಶಾಲೆ ಹುಡುಗರು ಗಂಡ ಮಕ್ಕಳ ಎಲ್ಲಾರ
ಬಸ್ ತುಂಬಾ ಬರ ಹೆಣ ಮಕ್ಳೇ ಕೊಡ್ತಾರಪ್ಪ
ಹ್ಮ್ ಅದ್ರಾಗಿ ಮುದುಕರಂದ ಬಂದಪ್ಪ ಅಂದ್ರ ಯಪ್ಪ ಯಪ್ಪ ಯವಯ ಒಂತರ ನ್ತು ನಮಗೊಂದು ಹ ಸಂತನ ಕಳು ಚುರ ಅಂದ ಬಿಿಡತ್ ನಮ್ಗ
ಹೌದ ಸೀತಾ ಸೀಟ್ ಬಿಡಂಗ ಬಿಡ್ತವ್ರ
ಅರ ನಿಮ್ಗ್ ಕೆಂಬೈಗ್ಯಪ್ಪಾ ನಿಮ್ಮ ಊರು ಅಂತತ್ರ ಕಂಡ ಪಡಿ ಬಸ್ಸಪ್ಪಯ್ಯಪ್ಪಾ
ಬಸ್ನ ಹಂಗಗೆ ಅದಾವ ಮಂದಿನ ಹಂಗಗೆ ಅದಾರೆ
ಕಲ ಕಲ್ಲಂದೆ
ಖಾಲಿ ಬರ್ಲ
ಹ ಎಕ್ಸಾಮ್ ಟೈಮ್ ಅದಲ್ಲ ಅದ್ರ ಇವಾಗಂತ್ರ ಒಂದ ಭಾಳ ಪಜಿತದ ನಾರ್ಮಲ್ ಟೈಮ್ಗದ್ರಂಗ ಸ್ ಮಾಡುಕೊಂಡು ಇರ್ಬೋದು ಈ ಎಕ್ಸಾಮಂ ಟೈಮಾಗ ನೀ ಎಷ್ಟು ರಶ್ ಆದ ಅಂದರೆ ನೀವು ಹೋಗುಲೆಬೇಕು ನೀನು. ಇದು ಸರ್ಕಾರ ಅನತ. ತೆಣುಮಕ. ಮಕ್ಕಳಿಗೆ ಬಸ್ ಫ್ರೀ ಮಾಡಿದ ಒಂದು ದೊಡ್ಡ ಹೊಡೆತ ಬಿದ್ದು ಬಿಟ್ಟಿದೆ ಗಣ ಮಕ್ಕಳಿಗಾಗಿ ಸ್ಟೂಡೆಂಟ್ಗ ಆಗಲಿ ವಿದ್ಯಾರ್ಥಿಗಳಾಗಲಿ. ಎಲ್ಲರಿಗ ದೊಡ್ಡು ಹೊಡೆತಾ ಇದೆ
ಏನು ವಿದ್ಯಾರ್ಥಿ ಕಾಲು ಸಿಗಿಬಿಳುವುದು. ಇನ್ನು ಇಲ್ಲ.
ಮೂರು ವರ್ಷ ಆಯ್ತು ನನ್ನ ಸ್ಕಾಲರ್ಶಿಪ್ ಹೆಂಗದು ನೋಡಿಲ್ಲ.
ಹ್ಮ ಹೌದಲ್ಲ.
ಹ್ಮ ಸ್ಕಾಲರ್ಶಿಪ್. ನಂಬಿಕೆ ಮೇಲೆ ಎಷ್ಟು ಸಾಲ ಮಾಡ. ಹಾಕಿ ಮುಟ್ಟನು ಗಾರ್ಮೆಂಟ್.
ಸ್ಕಾಲರ್ಷಿಪ್ ಆಗಲ್ಲ ಅವರನ.
ನಮಗೆ ಡಿಗ್ರಿನೆ ಮುಗತಪ್ಪಾ ಸ್ಕಾಲರ್ಶಿಪ್ ಏನ್ ಮಾಡತಿ.
ಆಯಿತು ಇದೊರಳಗೆ ಮುಗಿಸುತ್ತಾರೆ ಸರ್ಕಾರ ಇದದೊಂದು ಸಲ
ಅದರ ಅವಶ್ಯಕತೆ ಏನು ಇದ್ದೀತು ಬಸ್ ಬುಕ್ ಮಾಡುದು ಎಷ್ಟ ವಿದ್ಯಾರ್ಥಿಗಳೆಲ್ಲ. ಅದನ್ನ ಸ್ಕಾಲರ್ಶಿಪ್ ನಂಬಿಕೆ ಅಂತ ಕುಂತಿರುತಾವ ಈ ಅದನ್ನ ಇಂತಪರಿ ಬಬುವ. ಹೊಡೆತಾ ಇತ್ತೆ ಎಷ್ಟು ಹೊಡುತಾ ಬೀಳುತ್ತದ ಅಂತ ಅವರಿಗೆ ಏನ್ ಗೊತ್ತ ಗೌರ್ಮೆಂಟ್ ಅವರಿಗೆ.
. ಏ ಅರ್ಥನ ಆಗಲ್ಲ ಏನು ಅದರ ಬಗ್ಗೆ.
ಇದರಿಕಿನ ಮೊದಲು ಬಸರ. ಬೊಮ್ಮಾಯಿ ಯುದ್ದ್ಧ ಸಂಕ ಕಾಂಗ್ರೆಸ್ ಅವನೇ ಪಾಡ. ಆ ಅದೇ ವರ್ಷದ ಲಾಸ್ಟ್ ಸ್ಕಾಲರ್ಶಿಪ್ ಬಂದಿಲ್ಲ ಈಗ ಸರ್. ಕರಾ ಬನ್ನಾಲಿ.
ಉಮ್.
ಅವಿದ್ದಾಗ ಎಂಟುವರೆ ಸಾವಿರ ಒಂಬತ್ತು ಒಂದು ಸಾವಿರ ಸಪ. ಸ್ಕಾಲರ್ಶಿಪ್ ಬಂದವಪ್ಪ ನಮಗೆ.
ಹ್ಮ್ ಹೋಗಲಿಬಿಡಪ್ಪ ಸರ್ಕಾರ ಬಗ್ಗೆ ಏನ್ ಮಾತಾಡುತ್ತಿ. ಕೆಲಸಕ್ಕೆ ಬರೋಲ್ಲ ವರುಷಕ್ ಬರೋಲ್ಲ. ಮತ್ತೆ ಹೆಂಗ್ ಮಾಡಡದ ಹಾಸ್ಟೆಲ್ ಲೈಫ್.
ಹಾಸ್ಟೆಲ್ ಲೈಫ ಏನ್ ಇಲ್ ನೋ ಅದೇ ಉಣ್ಣೋದು ತಿನ್ನೋದ ಖಾರ ಉಪ್ಪ ಇರುಲಾರದು. ಮಾಡುತ್ತಾರ. ಹ್ಮ್ ಅದಕ್ಕೆನ ಸಾಬ್ ಕಾರು. ಪಾಕಂಡ್ ತಿಂದು ಬಿಡೋದು. ಜಾಸ್ತಿ ಹೆಚ್ಚಗೆ ಮಾತಾಡ್ದಾಗನ ವಾಡನ್ ಸರ್ ಬಯ್ಯದರು. ಆಳಮೋಡ ಆ ಮಕ್ಳ್ ಅಂದ ಮೇಲೆ ಜಗಳ ಅಂತ ಇರೋ ಅದ ಕಮ್ಮ ನಿಂಗಂತತ್ರ ಗೊತ್ತಲ್ಲ
ಹೌದು
ನೀಏನುವು ಎಕ್ಸಾಮ್ ಮುಕ್ಷಂದ ಎಕಡೋ ಒ ಪೋದಕ
ನೋಡ್ಬೇಕಪ್ಪಾ ಕಾಲ್ಫಾರಾಮ್ ಅದ ಎಲ್ಲ ಮಾಡ್ಯಾರ ನಾ ಹೋಗ್ಬೇಕ್ ಮಾದೆರಾ ಹೋಗ್ಬೇಕು ನನ್ ಇನ್ನೊಂದೇ ನಾಲ್ಕು ದಿನ ಬಿಟ್ಟು ಹೋಗ್ಬೇಕು
ಹೋಗ್ಬೇಕಾ
ಹ
ಮೂಡೋ ನಾಕು ಅಕ್ಸಾರ ಹೆಂಗ ಬಿಟ್ರ ಏನ ಅಕ್ಸಾರ್ ಬಿಟ್ರ ಜಾಬ್ ಗಳು ಅದಕ್ ವೇಕೆನ್ಸಿ ಬಿಟ್ಟಾರ ಅದಕ್ ಲಕ್ಷಾಂತರಂತಲ ಅಪ್ಲಿಕೇಶನ್ ಬರ್ತವೆ
ಹ
ಹ್ಮ್ ಹ್ಮ್ ಅದ್ರಾಗಂತ ಇದ ಓದಿ ಕಷ್ಟಪಟ್ಟು ಓದ್ ಬರ್ಯಗಿಂತ
ಹಾ ಹಾ ಎಲ್ಲ ಡೀಲಿಂಗ್ ಎಲ್ಲ ಒಳಗಡೆ
ಇಷ್ಟು ವರ್ಷ ಇಗಂತ್ರ ವಿದ್ಯಾರ್ಥಿ ಈಗ ಕನಸು ಕಟ್ಕಡ್ ಸಾಯ ಕತ್ತ ವರ್ತಾ ಕನಸು ಈಡೇರವಲ್ದು
ಹೌದೌದು
ಏನ್ ಮಾಡ್ತಿ ಎಲ್ಲ ರೊಕ್ಕಿದ್ದಾರ ರಕ್ಕ ಕದ ಆಗ ಯುಗ ಆಗ್ಿಬಿಟ್ಟದ ಕಲ್ಲಿ ಯುಗ ಆಗಿಿಲ್ಲಿದು
ಇಲ್ಲಿ ಓದ್ ನಿಯತ್ತಗ್ ಓದಿ ಎಕ್ಸಾಮ್ ಬರ್ದವ್ರಿಗೆ ಕಾಲ ಇಲ್ಲ
ಇಲ್ಲ ಇಲ್ಲ ಇಲ್ಲ ನಂಗ್ ನಂಗ್ ಮಾತ್ರ ಇದೆ ಮತ್ತೆ ನೀ ನೀನ್ ಹೆಂಗ ಮಾಡ್ದಪ್ಪಾ
ಏನ್ ನನ್ ಕೈಲಿ ಆದಷ್ಟು ಓದದು
ಹ್ಮ್
ಎಕ್ಸಾಮ್ ಬರಿಬೇಕ್ ನೋಡಮ್ಮ ಹೆಂಗ ಆಗ್ತದ ಮುಂದೆ
ಹೌದಾ
ನಿಮ್ದಲ್ಲ ರಕ್ಕಡ್ಡಿಲಿ ಇಲ್ಾನ
ಈ ಬಡವಿಗೆಲ್ಲ ಎಲ್ಲಿ ಕೊಂಡಕೊಳಕ್ ಬರ್ತಪ
ಹ್ಮ ಹ್ಮ ಅದೊಂತತ್ರ ಬುಡು
ಇರೋ ಬರೋ ಆಸ್ತಿ ಎಲ್ಲಾ ಮಾರಿದ್ರರು ಅಷ್ಟ ರೊಕ್ಕ ಕಲಿಯಲ್ಲ
ಅದಂತ್ರ ಬರ ಬರ ಅದ
ಹ
ಗೌರ್ಮೆಂಟ್ ಅನ್ಬಬೇಕೋ ಏನ್ ನಮಗ್ ನಾವೇ ಅನ್ಕೋಬೇಕೋ ಗೊತ್ತಾಗಲ್ಲ
ಒಂದು ತಗರ
ಏನ್ ಮಾಡಬೇಕಕ್ ಏನಿಲ್ಲಪ್ಪಾಪ ಹ್ಮ್ ಮತ್ತೆ ನಾ ಪ ಪೂರ್ ಕಡೆ ಮಳೆ ಹೆಂಗಾದ
ಏ ಊರಾಗ ಈ ಕಡೆ ಮಳೆ ಸ್ವಲ್ಪ ಬಂದಪ್ಪ ಇನ ಬಾಳ್ ಬರ್ಬೇಕ
ಏ್ ನಮ್ಗಡೆ ಮುಟ್ಟ ಹೊಡ್ದು ಅರ ಮಳಿ ಗದ್ದೆಗ್ ನೀರ್ ನಿತ್ ಬಿಿಟ್ಟ ಅಷ್ಟು ಮಳಿ ಬಂದ್ಬಿಟ್ಟಾವ್ ನೋಡು
ನಮಂಬಲ್ಲಿ ಬಿತ್ತಬೇಕಂತ ಮಾಡಾಕತ್ತವಿ ಮಳೆ ಬರೋ ಅಲ್ದು ಏನೆಲ್ಲ
ಆಯ್ತು ನಾಳಗ್ ಮಿರ್ಗಾಯ್ತ ಅಂದ್ರ ಶುರು ಆತ ನೋಡ ನಮ ಬರಲಿ ಬಿತ್ತದ ಬಿತ್ತದ ಬಿತ್ತದ ಬಿತ್ತದೆ
ನಮಂಬಲ್ಲಿಿನ ಹೊಲನೆ ಹಸಿಯಾಗಿಲ್ಲ ನಂಬಲಿ
ಹೌದಾ ನೋಡಿ ನಾಳೆ ಗೆ ಮರಗ ಆಯ್ತಂದ್ರ ಸಾಮಾರ ದನ ಮುಂಜೆಲಿ ಎಲ್ಲಾರ ಹೊಲ್ದಾಗ ನಿಂತಿರತಾರ ಆರ್ ಗಂಟೆ ಏಳ ಗಂಟೆ ನಟಿಗೆ
ಅದರ ಏನ್ ನಿಮ್ ಕಡೆ ಜಾಸ್ತಿ ಏನ್ ತೊಗರಿ ಅತ್ತೆ ಹೋಗತಾರ ಏನ್
ಹೆಚ್ಚಿಗ್ಗಿ ತೊಗರಿ ಇಂತ ಅ ಹತ್ತಿ ಗಿತ್ತಿ ಜಾಸ್ತಿ ಬೆಳೀಿತಾರ ಮಳೆಗ ಹಾಕಿ ಭತ್ತನ ಬೆಳಿತಾರೆ ಕವಳಿನ ಜಾಸ್ತಿ
ನಂಬಲ್ಲಿಲ್ಲ ಕೌಳಿ ನಂಬಲ್ಲಿ ನೀರಾವರಿ ಇಲ್ಲ ನಮ್ದು ಒಣಭ್ಯಾಸ ಮಾಡ ಮಳೆ ಬಂದ್ರೆ ಬೆಳೆ
ಹ್ಮ್ ಈ ನಮ್ದು ನಿರಾವರಪ್ಪ ಅಪ್ಪ ಒಳ್ಳ ದಂಡಿಗೆ ಅದ ಒಳ್ಳ ದಂಡಿಗೆ ಎರಡ್ ಎಕರೆ ಹೊಲ ಹಚ್ಕೊಂಡ್ ಹೋಗ್ಯದ ನಮ್ದ
ಬರ ಯಾವಾಗ ಬರುತ್ತೋ ಯಾವಾಗ ಇಲ್ಲೋ ನೀರಾವರಿ ಯಾವಾಗ್ ಮಾಡ್ತಾರ ಹ
ಅದೇ ಎರಡ್ ಎಕರೆ ಹೊಲಕ್ಕ ಹೋದ ಒಂದ್ ರೂಪಾಯಿ್ದು ಗೌರ್ಮೆಂಟ್ ನೋಡ್ಲಿಲ್ಲ ಹೆಂಗದಂತ ಎರಡ್ ಎಕರೆ ಅದೇ ಅದೇನ ಎರಡ್ ಎಕರೆ ಏನ ಬೆಂಗಳೂರು ಸಿಟಿಗಂತ ಸಿಟಿಯಾಗಿದ್ದ ಬಿಟ್ರೆ ಕೋಟ್ಯ ದೇಶರ್ಾಗ ಹ್ಮ್ ಅದ ನಮ್ಮ ಹಳ್ಳಿ ಕಡೆ ಇಪ್ಪತ್ ಲಕ್ಷ ಹದ್ನೈದ್ ಲಕ್ಷ ಸಿಗಬೇಕಾರ ರಗಡ ಒಂದ್ ಎಕರೆಕ
ಬಾಳ್ ಕಷ್ಟ
ಏನ ಆಗ್ಲಿ ನಮ್ಮ ಉತ್ತರ ಕರ್ನಾಟಕ ಅನ್ನೋದೆಸ ಸರನಾದ ಉತ್ತರ ಇರ್ಲಾರಂಗ ಕಂಡ ಬೇಡ ಕ್ವಶನ್ ಅದಾವ ಪ್ರಶ್ನೆಗಳ ಅದಾವ
ಮಾಡ್ತಾರ ಯಾವಾಗಿಲ್ಲೋ ಒಂದು ಅರ್ಥನೇ ಆಗ್ಯದ
ಹ್ಮ್ ಅದಂತತ್ರ ಕರಿ ಆದ್ ಬಿಡು
ಅದ್ರೊಳ ನಮ್ ಕಲ್ಯಾಣ ಕರ್ನಾಟಕ ಅಂತರು ಪೂರ ಹಿಂದು ಒಳ್ಳದದು
ಎಲ್ಲ ಎಮ್ಮೆಲೆಳ ಮನೋರ ಬಂದರ ಕದ ರ್ಗೆ ಅವ್ರ ಎಷ್ಟು ದೊಡ್ಡ ಸ್ಥಾನದಾಗ ಅದ ನಾವವುಬ ಅಂದನ ಏನ ಬಡವರು ಕಷ್ಟ ಬಂದ ಬಡವರು ಬಂದ ಕಷ್ಟ ಕೇಳಲ್ಲ ಬಡವರಾರ ನೋಡಿಲ್ಲ
ಎಲ್ಲರೂ ಹಂಗಗೆದಾರಪ್ಪ ಅವ್ರ ರಾಜಕೀಯದವರು
ಡ ಇವ್ರರು ಅವ್ರ ಹೆಸಗಡದ ನ ಸರ್ಕಾರ ಎಮ್ ಎಲ್ ಎಗಳ ರಾಜಕೀಯನೇ ಬಂತು ಪೂರಾ ಹಂಗೆ ಅದ
ಹ್ಮ್ ಡೆವಲಪ್ ಮಾಡಿದ್ರಿ ಇದ್ರೀ ಈಗ ಸಿಕ್ಕಾಪಟ್ಟೆ ಡೆವಲಪ್ ಆಗ್ತ
ಕೇಳ್ತಾನ
ಮತ್ತ್ ಮನೆಗೆಲ್ಲ ಆರಾಮದಾರಲ್ಲ
ಮನ್ಯಗೆ ಆರಾಮ್ ಆದದ್ರೊಡ ಹಾ ಎಲ್ಲಿ ನೀನು ಊರಿಗೆ ಹೋಗಿದ್ದೇನೆ ಇಲ್ಲ ಅಷ್ಟಲ್ಲಿದೆ
ಎಲ್ಲ ಊರಿಗ್ ಬಂದೆ ನಾನು ಎಕ್ಸಾಮ್ ಏನೊಂದ್ ಎರಡ್ ಮೂರ್ ದಿನ ಲೇಟ್ ಐತಿ
ಹೌದ
ಹ್ಮ ಹೌ ಹ್ಮ್ ಎಲ್ಲಾರು ಆರಾಮದಾರ
ಹ್ಮ್ ಚಡ ಡಿಗ್ರಿ ಮುಗಸಂದ ಇ ಕಾಫಮ್ ಕನ್ಫರ್ಮ್ ಮುಕ್ಷೆ ಬೇ ಈ ಕಡೆ ಹೋದಾಕದ
ಹ್ಮ್ ಈ ಎಕ್ಸಾಮ ಮುಗಿಸಿಕೊಂಡು ಹೋಗ್ಬೇಕು ನಡ್ಬರ್ಕ್ ಹೋದ್ರ ಮತ್ತತ್ ಒಳ್ಳೆ ಬರೋದು ಹೋಗದ ಮಾಡ್ಕತ್
ಹೌದ ಹೋದ್ರಿ ಹೆಂಗಿದ್ರ ಬಾ ಕನಸ ಎಲ್ಲರ ನೆಡೆ ಅಂತದ್ ಬಂದಂತದ
ಬಂಗರಪ್ಪ ಮತ್ತೆ ಅಯ ಚೆನ್ನಾಗ್ ನಡೆಸ್ಬೇಕು ನೋಡ್ರಿ ಎಕ್ಸಾಮ್
ನಡ್ಸ್ಬೇಕಕ್ ಈಗ ಅದ್ರಷ್ಟ ಮೊದ್ಲೆಲ್ಲಾ ಅದ್ರಷ್ಟ ಅದ್ರ ಕಷ್ಟ ಪಟ್ಟಾರ ಪಾಸ್ ಆತಾರ ಅಂತ ಹೇಳ್ತದ್ರಪ್ಪ ಈಗ ಮೂರ್ ಮೂರ್ ಇರ್ಬೇಕು ಅದ್ರಷ್ಟನ ಇರ್ಬೇಕು ಕಷ್ಟನ ಪಡ್ಬೇಕ ರ ಅಕ್ಕನಿರ್ಬೇಕು
ಹಾ ಮೂರುರ ಮಾತ್ರ ನೌಕರಿ ಬರ್ತದೆ
ಮೂರಾ ಇರಬೇಕು
ಹ್ಮ್ ಎರರ ಹ
ಹ್ಮ ಅಂತ ಕಾಲ ಬಂತ ಬಾವನ ತಿ
ಅದ್ಕಲ್ಲಿ ಏನಾದ್ರು ಸುಮ್ ದಂದ ಮಾಡ್ಬೇಕ ಅನ್ಸ್ತದ ಜೀವನ ಒಂದ್ಸಲ
ಯ ಅದ್ ಪಾಡಪ್ಪ ುಡ್ ಅಂದ ತಿಂಗ್ಳಿಗೆ ಹತ್ತು ಸರ ದುಡ್ದ್ರ ನಿಮ್ದ್ ಏನ ಆಾಗಿರುತ್ತೆ ಹ
ಹ ಹಂಗಗೆ ಹಾಗ್ಯಾರ ಈಗೆಲ್ಲ
ಏನ್ ಮಾಡ್ಬೇಕು ಏನಿಲ್ಲ ಒಂದು ತಿಳಿಯರಂಗ ಆಗ್ಬಬೇಕ ಮ ಸಾಲ ಸಾಲ ಸಾಲ ಗನ ಎಲ್ಲ ಹೋ ಇದೆಲ್ಲಾ ಸೀತನ್ ಮಂದರಿಗೆ ಚಂದ ಹಳ್ಳಿ ಮಂದಜರಿಗೆುೊಡ ಹಡ್ಕಂತನ ಅ ಸಣ್ಣ ಪುಟ್ಟ ದಗ ಮಾಡಿದ ತಂದ್ರಾನೇ ಇಟ್ಟು ನೆಮದಿ ಇರ್ತದೆ
ಹ್ಮ ಎಲ್ಲ ಈ ಕಡೆ ನಮ್ ಕಡೆ ಸರಿಯಾಗಿ ಶಿಕ್ಷಣ ಇಲ್ಲ ಏನು ಇಲ್ಲ
ಹ್ಮ್ ಹ್ಮ್ ಮಂಜಿನೇ ದೊಡ್ಡ ಶಿಕ್ಷಣ ಇಲ್ಲನಕ ನ್ ಮಂಜಿ ದೊಡ್ಡ ನೋಡಪ್ಪಾ ಅವರೆ ಎಲ್ಲಾರ ಒಕ್ಕೂಟಗೆ ರ ಮಾಡ ಎಲ್ಲ ಏನ್ ಆಗ್ಲಾರ್ದು ಏನದ ಹೇಳ ಏಳ ಆರ್ ಜಿಲ್ಲೆಗಳದಾವ ಒಂದಲ್ಲ ಎರಡಲ್ಲ
ಯಾರ ಜಿಲ್ಲೆಗಳ ಸೇ ಮಟ್ರ ಆಗ್ಲಾರ ಏನದ ಹೇಳ
ಸಿಕ್ಕಾಪಟ್ಟೆ ಎಲ್ಲಾ ಆಗ್ತದ ಜನಗಳ ಒಗ್ಗಟ್ಟಗರ್ಬೇಕ
ಮತ್ತ ಅದ ನಮಗ ಬುದ್ದಿಲ್ಲ ಯಾರ ಜನ ಹೋಗ್ಲಿ ಅದ ಆಸ್ಲಿಿಗೆ ಎಂದ್ ಬರ್ತಪ್ಪ ಮತ್ತ
ಬರ್ತ ಎಕ್ಸಾಮ್ ಮುಗಿಸಿಕೊಂಡ ಇನ್ನೊಂದ ಎರಡ್ ಮೂರ್ಿಂದ ಎಕ್ಸಾಮ್ ಐತೆ ಹ ಎಕ್ಸಾಮ್ ಮುಗಸನ್ ನಿಂಗೆ ಅಷ್ಟ
ಹೌ ಸುರ್ಪರಾಗದ ಅಮ್ಮೂರ ಅಲ್ಲದ ಅಷ್ಟಲ ಎಲ್ಲ ಅಲ್ಲ ಅಲ್ವ ಬರ್ಬಟ್ಟು ನಾನ್ ಎಕ್ಸಾಮ್ ದಿನನ ಬರ್ತ ಯಕ ಮನೆ ಆತಾರಲ್ಲ ಸೊೆ ಅಲ್ಲೇ ಇರ್ತ ಅದ ಕ
ಹಾ ಹ್ಮ್ ಸರಿ ಸರಿ
ಊಟಾ ಆಗ್ಯಾದಲ್
ಹಾ ಊಟ ಹಾಗ್ಯಾರ ಹಲೋ
ಹಡ್ಗದ ಸರಿಪ್ಪಾ ಅಮ್ಮ ಕರಿತ ಅಮ್ಮ ಕರಿ ಆತವ ತಗೋ ಇಡ್ಲಿ ಅಂದ್ರ ಮತ್ತೆ ಯಾವಾಗ ಫ್ರೀದಗಷ್ಟ ಅಂತ
ಸರಿ ಸರಿ ಸರಿ
ಹ್ಮ ಸರಿ ಇಲ್ಲ